ಅರುಣ್ ಇಲ್ಲಮ್ಮ ಆರಾಮದಿ ಇಲ್ಲೋ.
ಹಾ ಆರಾಮ್ ನೋಡ್ ನೀ ಆರಾಮ.
ನಾನು ಆರಾಮದೀನ್ ನೋಡು.
ಹ್ಮ್ ಏನ್ ಮಾಡಾಕತ್ತಿ.
ಏನಿಲ್ಲಪ್ಪ ಕಸ ಬಾ ಕಸ ಬಳದೇ.
ಹ್ಮ್.
ಬಾಂಡ್ಯವ್ ನಾಕ್ ಬಾಂಡ್ಯದ ಅಂತೇ ಸುಮ್ ಕುಂತಿವ್ ನಾವು.
ಹೌದನ ಇನ್ನ ಇಲ್ಲ ತಾಳೆ ಕಟ್ಟು ಹೋಗಿದ್ ದ್ದೆ ನಾನು.
ಹೌದಾ ಯಾಕ ಈಗ.
ಸ್ವಲ್ಪ ಜೋಳ ಕಾಲಾಗಿದ್ದವ.
ಹ್ಮ್ ಹ್ಮ್.
ಹೋಗಿದ್ದೆ ನೋಡ್.
ಎಷ್ಟು ರೇಟ್ ಜಾಸ್ತಿ ಇರ್ಬೋದಲ್ಲ.
ಹೂಂ ಐದ್ ಸಾವಿರದ ಎರಡ್ನೂರು ಐದ್ ಸಾವಿರ ಐದ್ ಸಾವಿರ ನಾಲ್ಕ್ನೂರು.
ಅಂದ್ರ ತಗೊಂಡಂಗ.
ಹಾ ಕ್ವಿಂಟಲಾ. ಇವ್ ನಾ ತಗೊಂಡಿದ್ ಅರ್ಧ ಕ್ವಿಂಟಲ್ಕ ಇಪ್ಪತ್ತೈದ್ನೂರ್ ಬಿದ್ದಾವ್ ನೋಡ ಅರ್ಧ ಕ್ವಿಂಟಲ್ ತಗೊಂಡಿನಿ.
ಹ್ಮ್.
ಐದು ಸಾವಿರ ರೂಪಾಯಿದಂಗ್ ಬಿತ್ತು ನೋಡು.
ಹೌದೇನ ಅಲ್ಲಿ ನೀವು ಹೋದ್ರ ಅಷ್ಟ ಐತೇನ ಇಲ್ಲಿ ನಮ್ ಊರಾಗೆ ಬರ್ತಾರ ಒಂದು ಟ್ರಕ್ಸ್ ತಗೊಂಡು ಮಾರಕ್
ಹ್ಮ್.
ಹಾ ಎಷ್ಟ್ ಅಂದ್ರೆ ಒಂದು ಅರ್ಧ ಐವತ್ ಕೆಜಿ ಅಂತೆವಲ್ಲ ಅರ್ಧ ಕ್ವಿಂಟಲ್ಗೆ ಅಂದ್ರೆ ಎರ್ಡ್ ಎರ್ಡ್ ಸಾವಿರದ ಎಡ್ನೂರು ಎರಡ್ ಸಾವಿರದ ಮುನ್ನೂರು ಹಿಂಗ್ ಕೊಟ್ಟ್ ಹೋಗ್ತಾರ.
ಅಂದ್ರ ಅವ ಬಂದು ಏನಕ ರಾತ್ರಿ ಇರಂಗಿಲ್ಲ ಆಮೇಲೆ ಜವಾರಿ ಇರೋದಿಲ್ಲ ಅಂತ ಹೇಳಂತಂತಲ್ಲ. ಅದಕ್ಕಂತಲೇ ಅಲ್ಲೇ ಹೋಗ್ ತೊಂಬಂದೆ.
ಇಲ್ಲ ನಮ್ಮೂನು ಮನ್ನೆ ಇಲ್ಲಿ ತಗೊಂಡ್ ದೆರಡ್ ತಿಂಗ್ಳ್ ಆಯ್ತಾ ಚಲೋ ಬಂದ ಹಂಗೇನಿಲ್ಲ ಜಿಗಿ ಅದು ಅದಾವ. ರೊಟ್ಟಿನ ಬೆಳ್ಳಗ್ ಆತಾವ.
ಹ್ಮ್ ಹ್ಮ್ ಹ್ಮ್.
ಒಹ್ ಯಾಕಂದ್ರ ಜಾಸ್ತಿನ ನಮ್ಮೂರಾಗ ಬರ್ತಾರ ಮಾರೋರು.
ಹೌ ಇಲ್ಲಿನೂ ಬರ್ತಾರಾ ಈ ಅವ್ವ ಇಷ್ಟ ಪಡೋದಿಲ್ಲ ಮಾ ಅಲ್ಲಿಗೆ ಹೋಗಿ ತಗೊಂಡ್ ಬಾ ಅಂದ್ಲು. ಏನಾರ್ ತಗೊಂಡ್ ಅಲ್ಲಿ ಜೀಪಿಗ್ ಹಾಕ್ ಬಂದೀನಿ ಅವ್ರು ಬಸ್ ಸ್ಟಾಪ್ಗ್ ಇಳ್ಸ್ತಾರ ಮತ್ ಹೋಗ್ ಒಂದ್ ವ್ಯಕ್ತಿ ತಗೊಂಡ್ ಮತ್ತ್ ತರ್ಬೇಕಿ.
ಅಯ್ಯೋಯ್ಯೋ ಒಮ್ಮೆ ಬಾ ನೀ ಬಸ್ ಬಂದಿ ಅದ ನ್ ತಗೊಂಡ್ ಬರಕ್ರೀನು
ಹ್ಮ್ ಮತ್ತ್ ಅದು ಇನ್ನ ಲೇಟ್ ಆಗ್ ಬರ್ತಾರತ್ತ ಅವ್ರು ಆರ್ ಗಂಟೆಕ. ಅರ್ಧ ದಪನೆ ಕಕಣ ಬರ್ತ
ಹ್ಮ್ ಇನ್ನೇನ್ ಅಾಗಡ್ಗಗೆ ಬರ್ತದೆೇ ನೋಗ
ಏನಜ್ಜಿ ಅದು ಜೋಳನ ಇಲ್ಲ ಇಲ್ಲೇ ಅಗ್ರಟ್ ಟ್ಟಿಗೆ ತಳೆಗುಟ್ಟಿಯಿಂದ ಕೊಡೆಕಲ್ಕ್ ಹೋಗೋ ಜೀಪಿಗ್ ಹಾಕಿನಿ. ಇಲ್ಲಿ ಬಂದ ಅಂಗಡಿ ಮುಂದ ಇಳ್ಸ್ತಾರ ಅವರು ಫೋನ್ ಹಚ್ಚಂದ್
ಹ್ಮ್ ಮತ್ ನೋಡಿ ಯಾರನ್ನು ಪರಿಚಯದಾರ ಇಲ್ಲ.
ಇಲ್ಲ ಪರಿಚಯದಾರ ನಮ್ಮೂರಣ್ಣನೇ ಹ್ಮ್.
ಈಗೇಏನ್ ಪರಿಚಯ ಪರಿಚಯ ಇದ್ರೇನ್ ಇರ್ಲಿಕ್ಕೆ ನಮ್ಮೊಂದ್ಸಲ ಏನಾಯ್ತು ನಮ್ಮಅಮ್ಮ ಬೆಂಗ್ೂರಗ ಅದ. ನಲ್ಲಾಾಲೇ.
ಹ್ಮ್.
ಅವ ಒಂದ್ ಒಂದ್ ಹತ್ತ ಹದ್ನೈದು ಸೇರಿ ಜೋಳದ ಇಟ್ಟು ಮತ್ತೆ ಹಾಕಿ. ಕೀ ಎಷ್ಟು ಒಂದು ನೂರ್ ಎರಡ್ನೂರು ರೊಟ್ಟಿ ಮಾಡಿ. ನೋಡಿ ಬಸ್ ಗೌರ್ಮೆಂಟ್ ಬಸ್ಗಿಡ ಅಂತ ಹೇಳಿದರು ಅವರು. ನಮ್ಮ ಮಾಮ ನಾವೇನ್ ಮಾಡಿದ್ವಿ ಹನ್ಸ್ಕಿ ಡೈರೆಕ್ಟ್ ಕೊಡಕಾಲ ಬೆಂಗ್ಳೂರ್ ಬಸ್ ಅಯೈತಲಾ.
ಹ್ಮ್.
ಕಂಡಕ್ಟರ್ ಹೇಳೇನೆ ಕಂಡಕ್ಟರ್ ನಂಬರ್ ತಗೊಂಡೇನೆ ಅದು ಬಸ್ಸಿನ ನಂಬರ್ ತಗೊಂಡು ಎಲ್ಲ ಮಾಡಿ ಸರ್ಚ್ ಮಾಡಿ. ಎಲ್ಲ ತಗೊಂಡಿವಿ ಅವನ್ ಏನ್ ಮಾಡ್ಯಾರ ಲಾಸ್ಟ್ಗೆ ಮಜೆಸ್ಟಿಕ್ ಹತ್ರ. ಹತ್ರ ಯಾವ್ದೋ ಮೆಜೆಸ್ಟಿಕ್ ತಲುಪೋದ್ರಾಗೆ ಯಾವ್ದ ಯಾವ್ದು ಹಳ್ಳಿ ಬರ್ತಾವ ನೋಡು.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಾರ ಬೇರೆದಾದ್ರು ಇಳ್ಸ್ಕೊಂಡ್ ಬಿಟ್ಟ ನ್ ಲಗೇಜ್.
ಅಯ್ಯೋ ಅಯ್ಯೋ ಯ ಮತ್ತೆ ಹೆಂಗಗೆಿಂದಳ ಸಿಕ್ತಾ.
ಏನಿಲ್ಲ ಸಿಗ್ಲಿಲ್ಲ ಒಯ್ತ ಅನ್ಬೇಕು ಅಷ್ಟೇ ಅಂತಂದ್ರು.
ಫೋನ್ ಮಾಡ್ಬೇಕಲ್ಲ ಯಾರ್ಯಾರ ಇದ್ರು ಎಲ್ಲಿ ಇಳ್ಕೊಂಡ್ರು ಅಂತಂತ ಅವ್ರು ಮೊದಲ ಬುಕ್ ಮಾಡಿರ್ತಾರಲ್ಲ. ಅವ್ರೆ ಫೋನ್ ಮಾಡ್ಬೇಕು ಎಲ್ಲಿ ಹೇಕೊಂಡ್ರ ಅಂತೇಳ. ಅದು ಅವ್ರು ನೀವೇ ತಗೊಂಡಿರ ಅಂತ ಕೂಡ ಅನ್ಬೇಕಕ್ ಆದ್ರಗ ಏನ್ ಅದ.
ಅದೇ ಅಂದ್ವಿ ನಾವವು ಕಂಡಕ್ಟರ್ ಅಂದ್ವಿ ನಾವ್ ಫೋನ್ ಹಚ್ಚಿದ್ವಿ ಮತ್ತೆ ಹಿಂಗ ಬೇಜವಾಬ್ದಾರಿಯಿಂದ ಎಲ್. ಬೇಕ ಅಲ್ಲಿ ಇಳಿಸಿದ್ರೆ ಹೆಂಗ್ರೀ ನಿಮ್ ನಿಮ್ ನಂಬಿಕೆ ತಗೊಂಡ್ ನಾವ್ ಕೊಟ್ಟಿರ್ತಿೀವಿ ಹಿಂಗಾದ್ರೆ ಹೆಂಗ್ರೀ. ಇಲ್ರಿ ನಮ್ಗ್ ಗೊತ್ತಾಗಲಾರದಂಗನ ತಗೊಂಡ್ ಹೋಗ್ಯಾರೀ ಸ್ವಾರಿ ರರಿ ಅಂತಂದ್ರ ಮತ್ತ ಸ್ವಾರಿ ಅಂತ. ್ರ ನಮ್ ಎಲ್ಲಾ ಮಾಲ್ ಹೋಗ್ಯವಲ್ರಿ ಏನ್ ಮಾಡಬೇಕ ಅಂದ್ರ ಅಂದ್ರೆ ಕೇಳಿದ್ರ ಅವ್ರರು ಏನ್ ಮಾಡಕ್. ಆಗಲ್ರಿ ನಾ್ ಮತ್ತೆ ಕೈಲಿಂದ ಕೊಟ್ಬೇಕೇಕ್ ನೋಡ್ರಿ ನಾವೇ ಅಂತಂದ್ರು ಮತ್ತೆ ನಮ್ಮ ಅಮ್ಮ ಏನಂದ್ರು. ಅವ್ರು ಗೌರ್ಮೆಂಟ್ ಜಾಬ್ನಾಗ ಇರ್ತಾರ ಬಸ್ ಕಂಡಕ್ಟರ್ದಾರ. ಏ ಇರ್ಲಿ ಬಿುಡಾಪ್ಪಾ ಅನ್ಕಷೇಳ್ ಬಿಿಟ್ರು.
ಏನ್ ಭಾಳ ಐತನ್ರಿಷನ್.
ಬಾಳ ಇತ್ತು ಮತ್ತೆ ಇಲ್ಲಿಂತ ಜೋಳ ರೊಟ್ಟಿ.
ಹ್ಮ್.
ಕಳಸಿದ್ವಿ ಮತ್ತೆ ಹಿಂಗೆ ತಾ ಹೋದ್ರು ಓದುವ ಬಂದ್ರು ಬಂದುವೇ ಅಂತೇಳಿ ಭರೋಸೆ ಇಲ್ಲಿ. ಈಗ ಯಾರತ್ರ.
ಈ ರೊಟ್ಟಿ ಅಂದ್ರೆ ಕಷ್ಟ ವಯ್ವ ರೊಟ್ಟಿ ಮಾಡಕ ಕಷ್ಟ ಮೊದ್ಲೇವತ್ತು.
ಹ್ಮ್ ಅವನು ರೆಡಿಮೆಂಟ್ ಮಾಡ್ಸಕ್ ಹೇಳಿದ್ವಿ ಈಗ ಅಲ್ಲಿ. ಜಳ ಅದು ಛಲೋ ಸಿಗಾಲಲ್ಲ ಆ ಜಿಗಿ ಬರಲ್ಲ ಅಂತ ಹೇಳಿ ಇಲ್ಲಿಂತ ತಗೊಂಡ್ ಹೋಗ್ತಾರ ನಮ್ಮ ಮಾಮ್ಮರು.
ಹೌದ ಹೌದು ಆ ಕಡೆಲ್ಲ ಜಳ ಚಲೋ ಸಿಗಲ್ಲಲ.
ಹ್ಮ್ ಏನೇ ಆಲಿ ಮತ್ತ ಅವರು ರೊಟ್ಟಿಲ್ಲಾದ ಚಪಾತಿ ಅದು ತಿಂದ್ರ ಹೀಟ ಅಲ್ಲ.
ೇ ೇಟ ಹೌದು.
ಅದ್ಕ್ಕೆ ಜಾಸ್ತಿ ಇಲ್ಲಿಂದಾನೇ ತಗೊಂಡ್ ಹೋಗ್ತಾರ ಮತ್ತೆ ಯಾರು ಬರದ ಯಾರಿಲ್ಲ ಅಂತಿ ನಾವ್ ಬಸ್ತಿ ಕಟ್ಟ. ಕಸಿದಿ ಅವ್ರು ಹಂಗ ಮಾಡಿದ್ರು.
ಹ್ಮ್ ಹ್ಮ್.
ಹೇಗ್ಲಿ ಈಗಗಿನ ಕಾಲ.
ನೀ ಏನ ಆರಾಮಿಲ್ಲ.
ಆರಾಮ ಇಿಲ್ಲ ನೋಡಿ ಅವ್ನಿಗೂನು ನೀ ಬೆಳಗ್ಗೆನೆ ಆರ್ ಗಂಟೆ ಅಂದ ಸ್ಟಾರ್ಟ್ ಆಗ್ಯದ ಸಂಜೆ. ಸತ್ಯದ ಮತ್ತೆ ಒಳಗೆ ಜ್ವರ ಅದ ವ ಸುಸ್ತದನ.
ಈ ಇದು ಹಾಸ್ಪಿಟ್ಲ್ಗ್ ಹೋಗ್ ಬಂದಿರ.
ಹ್ಮ್ ಹೋಗ್ ಬಂದೀಿನಿ ಯಾರು ಟಾಣಿಕ್ ಕೊಟ್ಟ ನಮ್ ಒಂದ್ ಜ್ವರದ್ದು ಒಂದ್ ಸಂಡಸ್ದು. ಬೆಳಗ್ಗೆ ಒಂದಮ್ಮ ಹಾಕಿನಿ ಮಳಗ್ಗೆನು ಎಷ್ಟು ಎಂಟು ಗಂಟೆ ಮಕೊಂಡವ ಹನ್ನೆರಡು ಗಂಟೆಗೆದ್ದಾನ. ಮತ್ತೆ ಊಟ್ಟ. ಊಟ ಮಾಡಸಿ ಮತ್ತೆ ಟಾನಿಕ್ದು ಹಾಕಿನಿ ಮತ್ತೆ ಮಕೊಂಡ ನೋಡು ಸುಸ್ತಾಗ್ಯಾನ್.
ಸೂಸ್ತಾ ಬಿಡ್ತದ ಆಯ್ತಾ ಇಲ್ಲಿ ಬಂದಗ ನಿಂಗ ಆರಾಮ ಇಲ್ಲಾರ್ದ್ ಕಗನೇ ಆಯ್ತ್ ಅವ್ರ್ ಪಪ್ಪಾ ಏನಾರ್ ನೆಡ್ರೆ ಅಂತ ಕರ್ಕೊಂಡು ಹೊ
ಈಗ್ ಆಲೆಡಿ ಏಯ್ ಒಂದ್ ಒಂದ್ ತಾಸ್. ಆಯ್ತು ಬಂದ್ ಹೋಗ್ಯಾರ್ ಇವಾಗ. ಇಲ್ಲಿ ಮರಣ ಏನಾರು ಆಗುತ್ತೆ ಏನಂತ ನಾವು. ಅದಿಕೆ ನನಗ್ ಕಳಸಲ್ಲೆ ಜಾಸ್ತಿ ಊರಿಗೆ ಯಾಕಂದ್ರ ಹುಡುಗನ ಸಲ ಅಂದ ಅ ಯಾ ಇಲ್ಲಿ ಇಲ್ಲಿ ಎಲ್ಲಾ ಹುಡುಗರು ಅದರ ಸ್ ಸಣ್ಣುವದವ ದೊಡ್ಡುವದ ಎಲ್ಲ. ಹುಡುಗುರಗ ಅದಾವ ಅವಕ್ ಏನು ಆಗಲ್ಲ ನಮ್ಮ ಹುಡುಗುರಿಗೆ ಆಗುತ್ತೇನಂತ ನನಗ ಒಂಥರ ಭ್ರಮೆ ಆಗ್ಬಿಟ್ಟ್
ನೀರ್ ನೀರಿಂದು ಪ್ರಭಾವ ಹೇಳದು ನೀರ್ ಹ ನೀರಿಂದ್ ನೀರ್ ಚೆಂಜ್ ಆದಾತದ ಸ್ವಲ್ಪ ಮಕ್ಕಳಿಗೆ ನೀರ್ ಆಗ್ ಬರಲಲ್ಲ. ಅಂದಾಗ ಜಾಸ್ತಿ ದಿನ ಅಲ್ಲೇ ಇರ್ತಾನಲ್ಲ ಮಾಲ್ನೋರಗ್. ಇಲ್ಲಿ ಯಾವಾಗರೂ ಒಂದ್ ಸರ್ತಿ ಬಂದ್ ಕೂಡ ನೀರ್ ಆಗ್ ಬರಲ್ಲ ಇವಾಗ್ ನೋಡು. ಯಾರಾರ ಇದು ಒಮ್ಮಿಂದ ಒಮ್ಮಲ್ಗೆ ಬೆಂಗ್ಳೂರಿ ಹೋದ್ರೆ ನೀರ್ ಆಗ್ಬರಲ್ಲಾ ಸ್ವಲ್ಪ ದಿನ ಆರಾಮ್ ತಪ್ಪುತ್ ಅವ್ರ್ಗೆ.
ಹೌದು
ಆತರ ಆಮೇಲೆ ನೀ ಬರ್ಕೊತ ಹೋಗಕೊತ ಜಾಸ್ತಿ ಬರಲ್ಲ ಅವನು ಕಳ್ಸೋದ ಇಲ್ಲ ಅವ್ರ್ ಪಪ್ಪ.
ಅದಕ್ಕೆ ಕಳಸಲ್ಲ ಇಲ್ ಬಂದ್ರನೆ ಆರಾಮ್ ತಪ್ಪದನ್ನೋ ಒಂದ ಮೈಂಡ್ ಸೆಟ್ ಆಗ್ಬಿಟ್ ಟ್ಟದ ಅವ್ರಿಗೆ ಒಟ್ಟೆ ಕಳ್ಸಲ್ಲ ನನಗ. ಹಿಂಗ ಆಗಿನಿ ನಾ ಸುಮ್ ಜೋರಾವರಿ ಮಾಡಿ ಬಾಳ ದಿನಕ್ಕ ಹಿಂಗ್ ಬರ್ತೀನಿ ಬಾಳ ದಿನ ಬಂದಾಗನು ನನ್ಗ್ ಹಿಂಗ್ ಹಿಂಗ್ ಆಗುತೈತಿ.
ಆರಾಮ ಇಲ್ಲಾನ ಅಂದ ಅಂದೋಗಿರ್ಬೇಕ್ ಈಗ್ ನೋಡ.
ಆ ಬಂದಾನ ಆಗ್ಲೆ ಬಂದ್ ಹೋಗ್ಯನ ಏನ ಅಂತಾನ ಆಯ್ತ್ ತಗೋ ನೀವು ಬಾಳ ದಿನ ತೊರ್ ಮನಿ ಆಸೆ ಬಿಟ್ಬ್ಬಿಡು. ಡು ನೀನ್ ಅಂತಾನ. ಏನ್ ಮಾಡ್ಬೇಕು ಹಿಂಗ್ ಆಗಿದ ಮತ್ತೆ ಏನ್ ಅವ್ರ್ಕಿನ ಹೆಚ್ಚ್ ಚಿಂದ್ ಏನಿಲ್ಲ ಅಂತೇಳಿ ಅಲ್ಲೇ ಇರ್ತಿನಿ ನಾನು ಜಾಸ್ತಿ ಇಲ್ಲಿ ಬರಂಗ್ ಭಯ ಪಡ್ತೀನಿ ನಾನು.
ಮತ್ತ ಅವ್ನ ಸಲಯಂದ ಆಯ್ತ್ ನಡಿ ಇರ್ಲಿ ಅನ್ನೋದು ಅಲ್ಲಿಗೆ ಹೋಗೋದು ಮತ.
ಅಂದ್ ಹೋಗನ ಆಲ್ರೆಡಿ ಬೈದಾನ ಇನ್ನೊಂದ ಎರಡ್ ಮೂರ್ ದಿನ ಇದ್ ಬಂದ್ಬ್ ಬಿಡು ಅಂತೆನ ಏ ಅದಕೇನ ಹಂಗ ತಗೋ. ಸುಮ್ನೆ ಇರು ನಿಮ್ ಊರಾಗ್ ಏನು ಉ ಉಊರಿ ಚಳಿ ಏನೋ ಬರಲ್ಲ ಏ ಅಂತಕ ಬೈದೀನಿ ಈಗ. ಬೈದಿನಿ ಈಗ್ ಬಂದ್ ಬುಟ್ಟ ಹೋಗ ಇದು ತೋರ್ಸ್ಕೊಂಡ ಕೇಳಸಿ ಬುಟ್ಟ ಹೋಗ್ಯನ. ಹಿಂಗ್ ಮಾಡ್ತಾನೋಡವ ನನಾ ಗ್ ಅದಕ್ಕೆ ಊರಿಗ್ ಬರಕೆ ಒಲ್ಲೆ ಅಂತ ಬಿರ್ತಿನಿ. ಅವ್ರ್ ಮತ್ತೆ ಆ ಅವ್ರ್ ಮುತ್ತೆ ಇವಾಗ ಯಾರ್ ಸಲ ಅಚ್ಚನ ಮಕ್ಕೊಂಡಾಗೆ ಹಚ್ಚನ ನಾನು ಅವ್ರ ಮುತ್ತೆ ಬಾಳ ಎದಿ ಹೊಡಿತನ. ಬಾಳ್ ಸೂಕ್ಷ್ಮೆಆಗ್ಯಾನ್ ನೋಡು ಹಂಗಾಗಿ ಏನ್ ಮಾಡಿದೆ ನಾನು ಬೆಳಗ್ಗೆ ಅಚ್ಚಿದೆ ಹೊಟ್ಟೆ ಫೋನೆ ಹಚ್ಚಿಲ್ಲ ನಮ್ಮ ಮಾಮ್ಮಾಗ ಬೆಳಗ್ಗೆ ಅವ್ರೆ ಹಚ್ಚಾರ ನೀವ್ ಮಕ್ಕೊಂಡಾಗ. ಅಚ್ಚಾನ ಅವ್ನು ಹತ್ ಗಂಟೆಗ ಏನ್ ಮಾಡ್ತಾನವ ಜೀಶಾನ ಅಂತ ಅಚ್ಚಾನ. ಇಲ್ಲ ಮಕ್ಕೊಂಡನ ಬೆಳಗ್ಗೆ ಹೇಳಿರ್ಲಿಲ್ಲ ಈಗ ಊಟ ಮಾಡ್ಸಿನಿ ಮಕ್ಕ್ ಕೊಂಡಾನ ಅನ್ಕಿಸಿ ಹೇಳಿದೆ ಈ ಮತ್ತೆ ನಮ್ ಮತ್ತೆ ಮಕೋಂಡ್ಯಾನ ನಾಕ್ ಗಂಟೆಗ ಮತ್ತೆಚ್ಚ ನಾಕ್ ಗಂಟೆ ಕರೆಕ್ಟ್ ನಾಕ್ ಗಂಟೆಗೆ.
ಅಯ್ಯಯ್ಯ
ಹ್ಮ್ ಏನ್ ಮಾಡಾಗತ್ತ ನವ ಜಿಶಾನ್ ಅಂದ ಮತ್ತ್. ಮತ್ತೆಮ್ಮ ಇಲ್ಲಾಂದ್ರೆ ಮಾತಾಡಾ ಮಾತಾಡ್ಸ್ಬೇಕ ಅವನ್ ಜೊತೆ.
ಹ್ಮ್ ಹಾ
ಮತ್ತೆ ಮಕ್ಕೊಂಡನ ಅಂದ ಯಾಕ ಚಂತನ ಮನಸ್ತಿದಲ್ಲಾ ಏನ್ ಆಗ್ಯದ ಅಂತಂದ ಅವ್ನು. ನಾ ಏನಂದೆ ನಿನ್ನೆ ರಾತ್ರಿ ಮಾವಿನಣ್ ತಂದಿದ್ಲು ಅವ್ವ.
ಹ್ಮ್
ಸ್ವಲ್ಪ ಅದು ಬಾಳ ತಿಂದಾನ ಅದಕ್ಕೆ ಸಂಡ ಸತ್ಯದ ಅಂದೆ.
ಹಯಯ ಹಾ ಮತ್ತೆ ಏನ್ ಮಾಡುದ ಹೌದು ಮಾವಿನಣಗನ ಆಗತ್ತ ಶಬ್ಬು
ಏನಿಲ್ಲ ಒಂದ್ ಪೀಸ್ ತಿಂದಾನೆ ಬಾಳ್ ತಿಂದಿಲ್ಲ
ಇಲ್ಲ ಇಲ್ಲ ಹಂಗಂತಲ್ಲ ತಿಂದ್ರುನು ಮಾವಿಹಣ್ಣು ಇದು ಒಬ್ಬ್ರೊಬ್ಬ್ರಿಗೆ ಇದಾಗಂಗಿಲ್ಲ ಅದು ಮನ್ಸೋದಿಲ್ಲ
ಇಲ್ಲ ಇವನು ತಿಂತಾನ ಹಂಗೇನ ಇಿಲ್ಲ ಇವ್ನ ಅದು ಅದು ಏನ ಕಾಗಿ ಮುರ್ಯದ್ಕ ಕೊಲೆ ಕಾಗಿ ಕುಂದರದಕ್ಕಾ ಕೊಲ್ಲ ಮುರದಕ್ಕಾ ಅಂದಂಗ ಅಯ್ಯ ಅಂಗ ಆರ್ ಕೆಪಾಸಿಟಿ ದವಾ ರವರ ಇವನು ಕಮ್ಮಿಲ್ಲ.
ಹೌದೌದೌದು ಅವ ಬೇಕಂತ ಇ ಮಾಡ್ದಂಗ ಆ ತಂದ ನೋಡು
ಮುತ್ತನು ಬೈದ ಆಗ್ಲೇ ಏನ್ ನೀನ್ ಅದು ಇದು ಎದಗ್ ತಿನ್ಸಕತ್ತಿದ್ ನೀನು ಒಬ್ಬಿಕ್ದಿದ ನೀನು ಹಾ ಏ ಗೊತ್ತಾಗಲ್ಲ ನನ್ಗ ಅಂತ ಅಚ್ಚನ ಆಯ್ತೀನಿ ಆರ ಮೂರ್ ದನ್ದ ಕಿರಿಕಿರಿ ಅಚ್ಚನ್ನ ಕರ್ಕೊಂಡು ಹೋಗ್ತಾರ ಅವ್ರು ನನಗೆ
ತ ಕತಾ
ಹ್ಮ್ ಹಿಂಗೆ ಮಾಡ್ತಾರ ಅವರು ಒಟ್ಟ ನನ್ಗೆ ಇ ಮಾಡಕ್
ಹೌದೌದ ಹೌದು ಆಯ್ತ ಅಣ್ಣ ವಮ್ಮಿ ಬಂದ್ ನೋಡೋಗಿರಂದ್ರ ಇನ್ ಎಷ್ಟ್ ಕೈಸ್ತಾರ ಬಂದ್ಬಿಡು ಬಂದ್ ಬಿಡು ಬಂದ್ ಬಿಡು
ನೋಡ ಹೆಂಗಗ್ಯದು ಮಾರಿ ನೋಡ ಹೆಂಗಗ್ಯದು ಹೆಂಗ್ ಮಾರಿ ಆಡೋಡ್ರ ಅಂತ ನನಗೆ
ಏನ್ ಇಲ್ಲಿ ಬಂದಾಗ ಏನ ಎರಡ್ ದನ್ದಾಗ ಇದ ಆಗ್ಬಿಡ್ತಾರ ಏನ್ ಮಗ
ಮಾರ್ ಇಲ್ಲ ನಾನ್ ಮೊನ್ನೆ ನಾಕಕ್ ದಿನ ಕಳಸಿದನ ಅಲ್ಲಾ ಅವಾಗೆ ಸ್ವಲ್ಪ ಡಲ್ ಆಗಿತ್ತು ಮಾರಿ ಎದ ಒರ್ದ ಏನ್ ಮಾಡ್ಯನ ಅದು ಒಂದ್ ಸ್ವಲ್ಪ ನನ ೆ ನ್ ನ ನಾನಂದೆ ನಿಮ್ಮ ಊರಾಗೇನಿ ಮಾಡಿ ಈಟೆ ಮಾಡ್ ಕೊಂಡ ನಮ್ಮ್ಊರಾಗ ಆಟೆ ಮಾರಿ ಮಾಡ್ಕೊಂಡ್ರೆ ಎಷ್ಟು ಆಕ್ಟಿವ್ ಆಗಿದ್ದ ನಮ್ಮ್ಊರಾಗಂದ ಬರೇ ನಿಮ್ಮೂರ್ ನಿಮ್ಮೂರ್ ಅಂದಕೊಂತೇನೆ ನನ್ಗೆ ಇಲ್ಲಿ ತಂದ್ ಇಟ್ಟಿದ್ ಬಾ
ಅವ್ರ ಅಜ್ಜಿಗೆ ಪಾಪ ಫೀಲ್ ಆಗಿರ್ತತ್ ನೋಡ ನಮ್ ಊರ್ಗ್ ಬರನ್ ಹಿಂಗ್ ಆಗತ್ತ ಅಂತ ಹೇಳಿ
ನಮ್ಮ ಅವಗ ಅಂತಾಳೆ ನಮ್ಮ ಅವ್ವ ಕರೆ ಒಂದ ಅವನಿಗೆ ಏನರ ಆಯ್ತ ಅಂದ್ರ ಎದಿನೆ ಓ
ಹ್ಮ ಮತ್ತೆ ಪಾಪ ಹ ಅವರು ಅನ್ನದಕ್ಕ ಇವನ್ಗೆ ಯಾರಾಮ ಇಲ್ಲಾರದಂಗ ಆಗ್ಗದಕ್ಕ
ಸಲ ಅಂತ ಏನ್ ಹೋಯ್ಯಪ್ಪಾ ನಮ್ ಮುರಿ ಬರೋಣ ಹಿಂಗ ಆಗುತ್ತೆ ನಿನಗ ಅಂತ
ಹ ಮತ್ ಅವ್ರ ತೆಂಗಿ ತಮ್ಮರ ಬಂದ್ರೆ ಮತ್ತ ಇದ ಆತತಿ ಹ್ಮ್ ಅವ್ರಿಗೆ ಅವ ಇಲ್ಲ ಮುಂದ್ಟ್ಟಿದ್ ಕಿಲ್ಲಿ ರ್ಡಾಕ್ ಬಾಳ ಬರ್
ಇಲ್ಲಿನ ಮಾಡೋರು ಯಾರಿಲ್ಲ ಆಯ್ತು ತಗೊಂಡ ತಿರುಗಾಡ್ಬೇಕಲ್ಲ ಹುಡುಗರಿಗೆ
ಹ್ಮ್ ಹ್ಮ ಹ್ಮ
ಹ್ಮ್ ಮತ್ತೆ ಹ್ಮ್ ಸರಿ ತಗ ಮತ್ ಮಾಡ್ತೀನ ಎದ್ದನಾವ
ಸರಿ ಸರಿ ಹಾ ಸರಿ ಹ